ಹಲೋ
ಏನ್ ಮಾಡಾಕತೀರಿ
ಏನಿಲ್ಲ ನೋಡು ಇಷ್ಟೊತ್ತನ ಮ್ಯಾಳ್ಗೆ ಮ್ಯಲೆ ಕೂತಿದ್ದೆ ಇವಾಗ ಕೆಳಗ್ ಬಂದ ನಿಷ್ಟೆಳಗ್ ಬಂದ ಮ್ಯಾಗ ಗಾಳಿ ಇತ್ತು ಕೆಳಗ್ ಗಾಳಿ ಇರ್ಲಿಲ್ಲ
ಹ್ಮ್
ಹಾನ್ ಹಚ್ಕೋಳಕತೀನಿ
ಹ್ಮ್ ಹ್ಮ್ ಏನು ಗಾಳಿ ಬೀಸಕ್ ಬಾರ್ಲೆನು ಬೀಸಣ ಕಿ ತಗೊಂಡು
ಬೇಡ ಬೇಡ ಅದಕ್ಕಂತೇಳಿ ಎಲೆಕ್ ಕರೆಂಟ್ ಐತಿ
ಹಾ ಹಾ ಹಾ ಅದು ಹೆಂಗ ತಯಾರು ಮಾಡ್ತಾರ ಗೊತ್ತಾನ ವಿದ್ಯುತ್ ಶಕ್ತಿ
ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಧ ವಿಧವಾಗಿ ತಯಾರು ಮಾಡ್ತಾರ ಒಂದೊಂದ್ ಕಡೆ ನೀರಿನಿಂದ ಒಂದೊಂದ್ ಕಡೆ ಗಾಳಿಯಿಂದ
ಹ್ಮ್
ಹಾ ಆತರ
ಒಂದೊಂದ್ ಕಡೆ ಅಲೆಗಳಿಂದ
ಹ್ಮ್
ಹ್ಮ್ ಹ್ಮ್ ನೀವ್ ಬಿಡ್ರಿ ಟಾಪರ್ ಎಲ್ಲ ಗೊತ್ತಿರ್ತಾವ
ಹಂಗೇನಿಲ್ಲ ನಿಮ್ ಅಷ್ಟೇನಿಲ್ಲ
ಅಂದ್ರ ನಾ ನಮ್ಗೂ ಅಷ್ಟೇನ್ ಗೊತ್ತಿಲ್ಲ ನಮಗ ಈ ಸಲ ಒಂದು ವಿಷಯ ಇದ ಇದ್ರ್ದೇ ಇತ್ತು
ಹಾ ವಿದ್ಯುತ್ ಶಕ್ತಿ ನಗ ಹಾ
ಅಹ ನಾವು ಯಾವ್ದನ್ನ ಮರುಬಳಕೆ ಮಾಡ್ಬಹುದು
ಹಾ
ಇವಾಗ ಅಂದ್ರೆ ಸೌರ ಶಕ್ತಿ ನಾವು ಮತ್ತ ಉಪಯೋಗಿಸ್ಬಹುದು ಒಂದ್ಸಲ ಉಪಯೋಗಿಸಿದ್ರೆ ಮತ್ತೊಂದ್ಸಲ ಉಪಯೋಗಿಸ್ಬಹುದು
ಹ್ಮ್
ಆಥರ ಅಂತದ ಒಂದು ವಿಷಯ ಇತತ್ತು ಅದಕ್ಕೆ ಕೇಳ್ದೇ ನನ್ ನಿಂಗ್ ಗೊತ್ತಾ ಹೆಂಗ ಹೆಂಗ್ ತಯಾರ್ು ಮಾಡ್ತಾರಾ ಉತ್ಪಾದನೆ ಮಾಡ್ತಾರೆ ಕರೆಂಟ್ ಎಲ್ಲ
ಹ್ಮ್
ಮತ್ತೇನು
ಮತ್ತೆ ನನ್ನ ಹೇರ್ ನನ್ನ ಕೂದಲು ಬಹಳ ಹ ರೌಂಡ್ ರೌಂಡ್ ಕಾ ಕತ
ನೀನು ಹುಟ್ಟು ಅಂದ್ರೆ ಹುಟ್ಟಿನಿಂದನೂ ಹಂಗೆ ಇರ್ಬೋದೇನೋ
ಹಾ ಹಗೆ ಅದ ಇವಾಗೆಲ್ಲಾ ಎಲ್ಲಾರ್ದು ಹ್ಮ್
ಸ್ಟ್ರೇಟ್ನಿಂಗ್ ಮಾಡ್ಕೊಂಬಿಡು ಸ್ಟ್ರೇಟ್ ಹಾಕವ
ಹ್ಮ್ ಮತ್ತ ಸುಟ್ ಬಿಸಿ ಕ ಸುಟ್ಟೋದು ಅಂದ್ರೆ
ಹಂಗ ಹಂಗ ನಂಗಿದ್ರು ಅಂತದ ಯಾಕ ಕಂಡ ಹಿಡಿತಿದ್ರು ಬಿಡ ನಮಗ ನಮಗ ಅವಲ್ಲ ಗೊತ್ತ ಆಗಲ್ಲ ಹೆಂ ಹೆಂಗ ಅಂತ ಅಂತೇಳಿ ಸುಮ್ಮನೆತ್ತ ಏನಾದ್ ಮಾಡಕೊಳಕ್ ಹೋಗ ಇದಿದ್ದಿಷ್ಟ ು ಹೋಗ್ಯವಂತೀನಿ
ಹ್ಮ್ ಹ್ಮ ಹ್ಮ ಅದೇನೋ ಅದ ಯಾವ್ದ ಇದು ಎರಡು ಇದು ಹಚ್ಕೊಂಡ್ ಜೆಲ್ ಹಚ್ಕೊಂಡು ವಾಪಸ್ ಅದೇ ಕರ್ಲೆನೆ ಮಾಡ್ಕೋತಾರಂತಲ್ಲ
ಹ ಏನೇನ ನಂಗದು ಎಲ್ಲಾ ಗೊತ್ತಿಲ್ಲ ನಮಗ ಪೌಂಡ್ಸ್ ಪೌಡರ್ ಬಿಟ್ರ ಮತ್
ಅದನ್ನು ಒಂದೊಂದ್ಸರಿ ನೆನಪಾಗಲ್ಲ
ಸೊ ಮೀ ಇಬತ್ತತ್ಯತ್ ಮೂಊಡ ನೀ ಇಬತ್ತತ್ಯ ಚ ಮೂಡಗ ನವು
ಹಾ
ಬಿಟ್ರಿ ಚಳಿಗಾಲನಯಾಗ ವ್ಯಾಸ್ಲಿ ನ ಒಂದು ಗೊತ್ತು
ಹಾ ಅಷ್ಟೇತ
ಮತ್ತೇಏನಾಯ್ತು
ಚಲ್ಲಿ ಕೊಬ್ಬರಿ್ಣಿ ಒಂದ್ ಸ್ವಲ್ಪ ಎಲ್ಲಾರ ಒಡಿತಂದ್ರೆ ವ್ಯಸ್ಲಿನ ಇರ್ಲಿಲ್ಲ ಕೊಬ್ಬರಿ ಹಣ್ಣಿನೇ ಸೌರ್ ಕೊಂಡ್ರೆ ನೂ ಕಡಿಮೆ ಆಗಿಬಿಡ್ತಿತೈತಿ ಹಾ ಆಲ್ಮೋಸ್ಟ್ ವ್ಯಾಸ್ಲಿನ್ ಅಂದ್ರೆ ಚಳಿಗಾಲ ಸ್ಟಾ ಇನ್ನು ಶುರು ಆಗಂಗಣನ ನೆನಪಾಗಿರಂಗಿಲ್ಲ ಹಾ ಅದು ಜಾಸ್ತಿ ಒಡೆ ಹಕತಿತ್ತು ಅಂದ್ರೆ ಅವಾಗ ನೆನಪ ಆಗತ್ತ ಅದ್ರೆಕಿತ ಮೊದಲು ನಾವು ಮನೆ ಮನೆಯೊಳಗ ಮನಿ ಮದ್ದು ಅಂತ ಅಂತ ಹೇಳಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಬಿಟ್ಟಿರ್ತೀವಿ
ಅಲ್ಲಿಗೆ ಅಲ್ಲಿಗೆ ಬರಾಬರಿ ಆಗ್ಬಿಟ್ಟಿರ್ತದ ಅದು ನಾವು ವ್ಯಾಸ್ಲಿನ್ ತಂದು ಹಚ್ಕೊಟ್ರಿಗೆ ಚಳಿಗಾಲ ಮುಗ್ದಿರ್ತದ ಈ ವರ್ಷ ತಂದಿದ್ವಿ ವ್ಯಾಸ್ಲಿನ್ ಮುಂದಿನ ವರ್ಷ ಹಚ್ಕ ಹ್ಬೇಕಂದ್ರೆ ಅದ ಡೇಟ್ ಡಿಬಾರ್ ಆಗಿರುತ್ತದ ಇಲ್ಲಂದ್ರ ಕಳೆದಿರುತ್ತ ಹ ಅಷ್ಟೇ ಅಲ್ಲಿಗೆ ಮುಗೀತ್ ನಮ್ದ ಚಳಿಗಾಲ
ಒಬ್ರೊಬ್ರು ಎಷ್ಟೆಲ್ಲಾ ದುಡ್ಡು ವೆಚ್ಚ ಮಾಡ್ತಿರ್ತಾರ ಇದನ್ ಇದರ ಮ್ಯಾಗ
ಹಾ
ಸೌಂದರ್ಯದ ಮ್ಯಾಗ
ಹ್ಹ ಅದು ಆಡಂಬರದ ಜೀವನ
ಹಂ
ನಮಗ ಇನ್ ನೆನಪಾಸಯಿತ ಇರಲ್ಲಾ ಅವೆಲ್ಲ ಹಚ್ಚಕೊಳ್ಳಕ್ಕ
ಹ್ ಅದೇನು ಒಂದ ದಿನ ಮಾಡ್ಬಿಟ್ರ ಆಗಂಗಿಲ್ಲ
ಹಂ
ಅದಕ್ ಹೊಂದಾಣಿಕೆ ಆದ್ವಿ ಅಂದ್ರ ಪ್ರತಿ ದಿನ ಮಾಡ್ಬೇಕು ಆಕ್ಕು ನಮಗ ಮುಂಜಾನೆ ಮುಖ ತೊಳ್ಕೊಳಕೆ ಬ್ಯಾಸರ
ಅವೆಲ್ಲ ಹಚ್ಕೊಂಡು ಎಲ್ಲಿ ಮುಖ ತೊಕ್ಕೊಳೆಂದನು ಏನಿಲ್ಲ ಸಂತೂರ್ ಸ ಸಂತೂರ್ ಸಾಬನ್
ಹೂಂ
ಲಕ್ಸ್ ಇಟ್ಟೇ ನಮ್ದು ನನ್ನ ಮಮ್ಮಿ ಸೂಪರ್ ಸ್ಟಾರ್ ಅಂತೇಳಿ
ಹ
ಒಬ್ರೊಬ್ರು ಸೂರ್ಯನಿಂದ ಟ್ಯಾನ್ ಆಯ್ತು ಅದು ಇಷ್ಟ ದಿನ ಆಗ್ಲಾರ ಟ್ಯಾನ್ ಈಗ ಆತದ
ಹೂಂ
ಅದಕ್ಕಂತ ಹೇಳಿ ಏನೋ ಸನ್ಸ್ಕ್ರೀನ್ ಅಂತ ಅಪ್ಲೈ ಮಾಡ್ಕೋತಾರ
ಹುಂ
ಏನೇನೋ ಯೂಸ್ ಮಾಡ್ತಾರ ಅದಕ್ಕೆಲ್ಲ ಅಷ್ಟಕ್ಕೊಂದ ರೊಕ್ಕ್ ಮತ್ತ
ಹೂಂ ಹೌದು ಅವು ಎಷ್ಟು ದುಬಾರಿ ಇರ್ತಾವ
ಹಂ
ಅದು ಮತ್ತೆ ಇಷ್ಟಿಷ್ಟೇ ಇರ್ತಿತ್ ಒನ್ ಮತ್ಗೆ ಖಲಾಸ್
ಹ್ಮ್ ಒಂದ್ ತಿಂಗಳ ಬರಲ್ಲ ಹಾ
ಮತ್ತೆ ತಗೋಬೇಕು
ಹ್ಮ್
ನಮ್ಮ್ ಮನ್ಯಾಗ ಅಷ್ಟು ದುಡ್ಡು ಬರ ಸುಮ್ನೆ ಒಂದ್ ತಿಂಗ್ ಇಟ್ಕೊಳ ಕೊಟ್ಟಿರ್ತಾರ ನಾವ್ ಅದ್ರ ಬಾಗ ಹಾಕಿದ್ರ ಮುಗೀತು ಬೇರೆ ಎಲ್ಲಕ್ಕೂ ಚೆಂಡು
್ಮ ಹಂಗಗೆ ಆಗತ್ತದು
ಹಾ
ಆಗಳೇ ನಮ್ಮ ಮನೆಗ ಒಂದ್ ಹುಡುಗ ಬಂದೈತಿ ಮಾತಾಡಕ್ಕೆೆ ಬಿಡಲ ಆತ್ ನನಗ್ ಯಾರ್ ಜೊತೆನೋ
ಹಾ ಹೌದು ಅವನು
ನಾ ಏನಾರ ಮಾತಾಡ್ಬೇಕು ಹಾ ನಾನು ಹೋಗಿದ್ದೆ ನಾನು ಮಾಡಿದ್ದೆ
ನೀನ್ ಬಿಟ್ಟ ಮಾತು ಮುಂದ್ ಅವನೇ ತಗೊಂಡ್ ಬಿಟ್ಟಾ
ಹ ಹಂಗೆ ಮಾಡ್ತಾರ ಇವಾಗ ಇವಾಗ ಹಂಗ ಸುಮನೆ ಸಮಾಧಾನ ಇಲ್ಲಾಂದ್ರೆ ಮಾತಾಡಕ್ಕೆೆ ಬಿಡಲ್ಲ
ಹ್ಮ್
ದಿನಾ ಸಂಜೆನಾಗ ಬರ್ತಾನ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾನ
ಹ್ಮ್
ಇವಾಗ ಬೇರೆ ಶಾಲೆೆಗೆ ಹೋಗ್ತಿದ್ದಾನ ಹೋಮ್ವರ್ಕ್ ಬರಿೀಬೇಕು
ಹ್ಮ್
ಪಾಪ ಉಕ್ಕೂ ಬೇಸರ್
ಹೌದು ಈ ವಯಸ್ಿನಲ್ಲಿ ಅದೆಲ್ಲಾ ಹೋಮ್ವರ್ಕು ಅದೆಲ್ಲಾ ಇರುತ್ತೆ
ಸುಮ್ಮಿನ ಅಂಗನವಾಡಿ ಹೊಂಟ್ರ ಆರಾಮ್ ಮೊಟ್ಟೆ ಕೊಡ್ತಾರ ಮೊಟ್ಟೆ ತಿನ್ಕೋತ
ಹ್ಮ್ ಮೊಟ್ಟೆ ಕಾಳು
ಹ್ಮ್
ಕೊಟ್ರತಾರ
ಇಲ್ ನೋಡಿದ್ರ ಬರಿಬೇಕು ಓದ್ಬೇಕ
ಹಾ ರೈಮ್ಸ್ ಹೇಳ್ಬೇಕ
ಹ್ಮ್ ನನ್ಗ್ ಗೊತ್ತದಾವ ನ್ ರೈಮ್ಸ್ ಕನ್ನಡದಾಗ
ಹ್ಮ್್ ಇ ಅನಪಿಲ್ಲ
ಹ
ನಿನಗ್ ಗೊತ್ತದ
ಅವೇನ ಒಂದೋ ಎರಡುೋ ಬಲ್ಳೆ ಹರಡುೋ ಮೂರು ನಾಕು ಅನ್ನವ ಹಾಕೋ
ಹ್ಮ್
ಏನ ಆ್
ಐದು ಆರು
ಹಾ
ಎಲೆ ಮುಗಿದಿತ್ತು
ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ದಂ ಒಂಬತ್ತು ಹತ್ತು ಹೀಗಿತ್ತು ಊಟದ ಆಟ ಮುಗಿದಿತ್ತು ೂ ಅಂತೇಳೇನ ಆಯ್ತಿ
ಹೇಳಿದ ತಾವ ಎಲ್ಲಷ್ಟೇ
ಹ ಹ ಹ ಹ್ ಮಾಸಗಳು ಗೊತ್ತನ್ ನಿನಗ
ಚೈತ್ರಾವಶಕ ಆಷಾಢ ಶ್ರಾವಣ ಭಾದ್ರಪದ
ಹಾ
ಜ್ಯೇಷಠಾ
ಏ ಅದು ಮಾಸಾಲೆಗೆ ಆಯ್ತು ಅವ್ರದ ಹತಗಳು
ಹಾ
ಏ ಅಲ್ಲ ಅಲ್ಲಲ್ಲ ಅದು ಮಾಸನೇ ಅನ್ಸುತ್ತ ನನ್ಗಟ್ಟ ಪಕ್ಕ ಗೊತ್ತಿಲ್ಲ ನಮಗೇನು ತಿಂಗಳುಗಳು ಅಂದ್ರೆ ಹೇಳ್ತೀವಿ ಮಾಸ ಷಗಳು ಋತುಗಳು ಅಂದ್ರರು ಹೇಳಕ್ ಬರ್ಲ್ಲ
ರತೈಕ ಬರ್ತವಾ
ರಟ ಈ ಗ ಗ ಈಯಣ ಲಳ ಉಊ ಉಷಾ ಮಂದ್ ಬರ್ಲ ಮಂದ್ ಬರ್ಲ ಆ ಈ ಕೆೇಳಗ ಆತ್ನ್
ಎಲ್ಲರಿಗೂ ಬರ್ತಾವ
ಹ್ಮ
ಅವುಗಳ ಬಳಕೆ ಕಡಿಮೆ ಆಯಬಿಟ್ಟೈತಿ ಈಗ
ಅವು ಅಕ್ಷರಗಳು ಯೂಸ್ ಬಳಸ್ತಿವಿ ಕ್ಕರೆ
ಹಾ ಅಂದ್ರ ರಟೈಕ ಹೇ ಆಾಗ ಹೇಳ್ಕೊ ಈವಾಗ ಅಷ್ಟು ಆಹ ಏನು ಸರಳವಾಗಿ ಬರದಿಲ್ಲ
ಹ್ಮ್ ಹ್ಮ್ ಎಲ್ಲೂ ಹೇಳುನು ಕೊಡಂಗಿಲ್ಲ ಎಲ್ಲಾ ಹುಡುಗರು ಸ್ವರಗಳು ವೆಂ ಜನಗಳು ಕಲಿಬೇಕಂದ್ರನೆ ಎಲ್ ಕೆ ಜಿ ಯು ಕೆ ಜಿ ಆಡವರ್ಷ ಅಲ್ಲೇ ಹೋಗಿರ್ತವೆ
ಹ್ಮ್
ಒಬ್ರೊಬ್ರು ಒನ್ನೆ ತದ್ರುನು ಬರ್ತಿರಲ್ಲ ಆಾಯಿಗಳ
ಹ್ಮ್
ಅವಾಗ ನಾವು ಚಿಕ್ಕೋರು ಇರ್ಬೇಕಾದ್ರೆ ಮಗ್ಗಿಗಳು ಮೂವತ್ ಮೂವತ್ತರ ತನ ಬರ್ತಿದ್ದವು
ಹ್ಮ್ ಹೌದು ನಮ್ಮ ಶಾಲಲತ್ರರು ನಲ್ವತ್ತು
ಹ್ಮ್
ನಮ ಶಾಲೆ ಹ್ಮ ಪ್ರಸಿದ್ಧಿ ಮ ಮಗ್ಗೆಿ ಕಲ್ಸಾಕ್
ಹ್ಮ್
ನಲ್ವತ್ತರ ತನ ಮಗ್ಗಿ ಮತ್ತೆ ಆಕೂರ್ ಮೇಲೆ ಮೂರು ಮೂರ್ ತಿಂಗಗಳಿಗೊಮ್ಮಿ ಪರೀಕ್ಷೆ
ಹ್ಮ್
ಯಾರು ನಲ್ವತ್ತಕ್ ನಲ್ವತ್ತುೂ ಯಾರು ತಪ್ಪ ಮಾಡದೇ ಬರ್ದಿರ್ತಾರೆ ಅವ್ರಗ ಒಂದ್ ಪ್ರಶಸ್ತಿ
ಹ್ಮ್
ಆತರ ಇತ್ತು ಪ್ರಥಮದ್ವಿತೀಯ ತೃತೀಯ ಅಂತ ಹೇಳಿ
ಪ್ರಶಸ್ತಿ ಏನ್ ಕೊಡ್ತಿದರು ಲೋಟ ಪ್ಲೇಟು
ಆದ್ರೆ ಚಿಕ್ಕ ಮಕ್ಕಳಲ್ಲಾ ಚಿಕ್ಕ ಮಕ್ಳಿಗೆ ಏನ್ ಉಪಯೋಗ ಆಗುತ್ತೆ ಅದನ್ನ ಕೊಡ್ತಿದ್ರು
ಹಾ
ಅ ಲೋಟ ಇತ್ತು ಅಂದ್ರೆ ನಾವು ದಿನಾಗ್ಲುೂ ಹಾಲ್ ಕುಡಿಯುವಾಗ ಇದು ನನಗ್ ಬಂದಿದ್ದು ಪ್ರಶಸ್ತಿ ಇದು ನನಗ್ ಬಂದಿದ್ದುೋಗ ಅಂತ ನಾವ್ ನೆನ್ತ್ ಮಾಡ್ಕೋತಿವಾಗ ಅವೇನ್ ಪ್ರಶಸ್ತಿ ಕೊಟ್ಟ್ರೆ ತಗೊಂಡ ಹೋಗಿಟ್ಬ ಬಿಡ್ತೀವಿ ನೆನಪಾಗಲ್ಲ ಅಫಸ್ಟ್
ಹ್ಮ್್ಮ
ತಟ ಬಟ್ಲು ಡಬ್ಬಿ ಕೊಟ್ರ ಏನುೋ ಅವ ಉಪಯೋಗ ಮಾಡ್ದಾಗೆಲ್ಲ ನೆನಪಾಗ ಇನ್ನುೂ ನಮ್ಮ ಮನೇಲಐತಿ ಇನ್ನೂ ನೆನಪಾಗಿತ್ತು ಹಾ ಇನ್ನುೂ ನಮ್ಮ ಮನೇೆಯಲ್ಲಿ ಆ ಲೋಟ ಆಯತಿ
ಇ ನೀವು ಅ ಒಂದೇ ತರಗತಿಯಿಂದ ಹತ್ತನೇದ್ ತರಗತಿ ಅಲ್ಲೇ ಓದಿತಾ
ಮೂರನೇ ತರಗತಿ ತನ ಎಲ್ ಕೆಜಿಯಿಂದ ಆಮೇಲೆ ಮತ್ತೆ ಬೇರೆ ಕಡೆ ಒಂದ್ ವರ್ಷ ಬೇರೆ ಕಡೆ ಮತ್ತ ಮತ್ತೊಂದ್ ವರ್ಷ ಬೇರೆ ಕಡೆ ಆಮೇಲೆ ಮತ್ತೆ ಐದ್ ವರ್ಷ ಒಂದೇ ಕಡೆ
ಹಂಗೆ ಆಕದು ಬೇರೆ ಕಡೆ ಏನು ಕೋಚಿಂಗ್ ಹೋಗಿತ್ತು
ಹಾ ಇವು ಸೈನಿಕ ಮುರಾರ್ಜನಕ್ಕೆ ತರಣೆ ಚೆನ್ನಮ್ಮ ಸಂಬಂಧ ಆ ಕಡೆೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಂಪ್ ಜಂಪ್ ಮಾಡ್ಬಿಟ್ವಿ ಎಲ್ಲಿ ಚಲೋ ಆಯ್ತು ಅಲ್ಲಿ ಹೋಗ್ಬೇಕು ಅಂತ ಹೇಳಿ
ಹ್ಮ್ ಯಾವ್ದಾದ್ರು ಒಂದ್ ಆಯ್ಕೆ ಆಗ ನೀನು
ಹ್ಮ್ ಎರಡು
ಹಾ
ಇತ್ತು ರಾಣಿ ಚೆನ್ನಮನ ಆಯ್ತು ಮತ್ತೆ ಇದು ಆ ಆದರ್ಶ ವಿದ್ಯಾಲಯ ಕುನ ಆಯ್ತು
ಹ್ಮ್
ಎರಡೆರಡ್ ಕಡೆ ಆಯ್ತಿ ಆಯ್ತು ಆದ್ರೆ ನಾನು ಆದರ್ಶವಿದ್ಯಾಲಯ
ಆಯ್ಕೆ ಮಾಡ್ಕೊಂಡಿನ ಹ್ಮ್ ಹ್ಮ್ ಚಲೋ ಇಯ್ತ ಅದು ಶಾಲೆ ಚೆನ್ನಾಗಿತ್ತಾ
ಹ
ಹಾ ಹಾ ಏನೇನ್ ಮಾಡಿಸತಿದ್ರಲ್ಲಿ ಸರಿ